ಹಾ ಹೇಳ್ರಿ
ಹ್ಮ್
ಓನ್ ಯಾಕೋ ನಿಮ್ ಅರ್ಧಕ್ಕೆ ಕಟ್ಲೇತ್ರಿ
ಹ ಕ್ಷಮಸ್ ಬಿಡ್ರಿ ಅದ ಏನಾಯ್ತು ಅಂತಂದ್ರೆ ನೀ ಅವ್ರು ಏನಾಯ್ತಂದ್ರೆ ಕಿವಿ ಹತ್ರ ಇಟ್ಕೊಂಡಿನಲ್ರರಿ ನೆಟ್ ಆಫ್ ಆಗ್ಬಿಟ್ಟೈತೆ ನಂದು
ಓ ಹೌದೇನ್ರಿ ಸರಿಯಾಗಿ ನಡ್ಕೋಬೇಕಲ್ರರಿ ಸರಿಯಾಗಿ ಕಿವಿಗ ಇಟ್ಕೊಂಡ್ ಮಾತಾಡ್ಬೇಕು
ಹ ನೋಡ್ರಿ ಬುದ್ಧಿನೇ ಇಲ್ಲಾ ನನ್ಗೆ ನೋಡ್ಕೊಳಕ್ಕೆೆ ಆಗಲ್ಲ ಮಂದಿದುತ್ ಎಲ್ಲ ಬಂದಿದ್ ಪ್ರಯತ್ನ ಎಲ್ಲ ವರ್ತ ಅ ಮಾಡ್ಬಿಡ್ತೇನ್ರೀ ನ ಹ್ಮ್ ಸುಾರ ಸುಾರ ಸುಮಾರ ರೀ
ನೀ ಸ್ವಲ್ಪ ಸ್ವಲ್ಪ ಹಂಗ ಮಾಡ್ಬಡ್ತ್ರಿ ನೀವು ಮಂದಿಗೆ
ಓಲ್ ಬಿುಡ್ರಿ ಆ ಮಂದಿ ಕೂಡ ಮಾತಾಡೋದ ಏನಾದ ಅವ ಮಂದಿನ ಬಹಳ ಕತಾರ ಅಂಕುವ ಹಲೋ ಮತ್ತೆ ನೆಟ್ ಆಫ್ ಮಾಡ್ತಾ ಇನ್ನೋದು ಹಲೋ ಇಲ್ಲಿ ಒಂದ್ ಹಲೋ. ಹಲೋ ಮಾತಾಡ್ರ ಹಲೋ.